ಹಲೋ
ಏನ್ ಏನಪ್ಪಾ ಮಲ್ಕೊಡಿದೀಯಾ
ನ ಕಣ ಸೂನ್ ಕುಂತಿದ್ದನೆ ಅಷ್ಟೆ
ಹೌದಾ ಮಳೆ ಬಂತ ಅಲ್ಲಿ
ಮಳೆ ಬಲ್ಲ ಬರ್ತಾ ಇಲ್ಲ
ಹೌದಾ ಯಾಕೆ
ಇಲ್ಲ ಕೂಣ ಏನು ಎಲ್ಲೇನು ಪರಿಣಾಮದಿಂದ ಮಳೆ ಬರ್ತಾ ಇಲ್ಲ
ಹೌದು ಏನ ಈ ವರ್ಷ ಬರಾಗಲ್ಲ ಅಂತ ಹೇಳ್ತಿದಾರಪ್ಪ
ಅದು ಎಲ್ಲಿ ಎಲ್ಲಿ ನೋಡ್ರೆ ಅದೇ ತರ ಕಾಣುತ್ತೆ ನಮಗಾದ್ರ
ಏನ ಬರಗಲ್ಪಿದ್ರೆ ಹೆಂಗ್ ಮಾಡ್ಬೇಕು ರೈತರು
ಜೀವನೋ ಬಳ ಸಂಕಷ್ಟದೆ
ಹ
ಈತರ ಮಾಡಿದ್ರೆ ಈತರ ಮಾಡಿದ್ರೆ ದೇವನೂರ್ ಮಾತ್ ಅವರ ಸಳ್ಳಾಗುತ್ತೆ ಮಾತು
ಹಾ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಫಲ ಇಂದೆಲ್ಲಾ ನಾಳೆ ಕೊಡುವುದು ಸಹಜ ಅಂತ
ಹಾ ಈ ತರ ಮಾಡಿದ್ರೆ ಹೆಂಗಾಗುತ್ತೆ ಆಗಲ್ಲ ಇಷ್ಟ ದಿನ ಬಟ್ ಭೂಮಿಗೆ ಬಿದ್ದ ಬಿದ್ದ ಫಲ ಕೊಡು ಎಲ್ಲಿ ಬಿದ್ದ ಜಾಸ್ತಿ ಫಲ ಕೊಡ ಕೊಡ್ತಿಲ್ವಾ ಬಟ್ ಈಗ ಎದೆ ಬೀ ಬರ ಕೊಡ್ತಾ ಇದೆ ಭೂಮಿಗೆ ಬ ಬೀಜ ಫಲ ಕೊಡ್ತಲ್ಲ
ಎಲ್ಲಾ ಪ್ರಕೃತಿನಿಯಂ ಕೊಡುವ ನಮ್ ಕೈಯಲ್ಲಿ ಇದಾನ ಅದೆಲ್ಲ
ಏನ್ ಮಾಡಕ್ ಕಲ್ಕೋಣ ಅದೇ
ಪ್ರಕೃತಿ ನಿಯಮ ಪ್ರಕೃತಿಗೆ ನಾವು ತಲೆ ಬಾಗಲೇಬೇಕು
ಬಾರ ಬೇಕು ಪ್ರಕೃತಿಯ ಪಟ್ಟು ತಪ್ಪಿಲ್ಲ ನಾವೇ ನಾವೇ ಮಾಡಿಸ ಸಲ ಪ್ರತಿರೂಪ ಮಾಡ್ತದೆ ಅದು ಹಾ ಪ್ರತಿಯೊಂದು ಆ ಆಗ ಹೋಗುಗಳಿಗೆ ನಾವೀಕರಣಗಳು
ಹ್ಮ್
ನಾವು ಮಾಡ ಸಲ ಯಾವ್ದದು ಈ ತರ ಮಾಡ್ತೇವೆ
ಏನ್ ಮಾಡ್ತ ಎಲ್ಲಾ ನಮ್ದೇ ಎಲ್ಲಾ ಅರಣ್ಯ ನಾಶ ಅ ತರ ಆಗ್ತರೋದು
ಹ್ಮ ಎಲ್ಲಾ ಹ ಎಲ್ಲಾ ಸರಿಸಿಗೆ ಸ ತರ ಆತಾರೆ ಅವರು
ಏನ್ ಮಾಡ್ತಿ ಎಲ್ಲಾ ದುಡ್ಗೋಸ್ಕರ ಎಲ್ಲಾ ಮರ ಎಲ್ಲಾ ಕಡಿತ ಇದ್ದಾರೆ ಜನ
ಹ್ಮ ಹ್ಮ
ಮರಾನೇ ಕಡಿಯೋದನ್ನ ನಿಲ್ಸ್ ಬಿಡು ನಿಷೇಧ ಮಾಡ್ಬೇಕಪ್ಪಾ ರಾಜ ಸರ್ಕಾರ
ಇಲ್ಲ ಗುರು ಅದ್ರಂದ ಪೇಪರ್ ತಯಾರಾಗುತ್ತಲ್ಲ ಮರ ಕ್ರಡೆ ಸ್ಟಾಪ್ ಮಾಡಕ್ ಆಗಲ್ಲ
ಅಯ್ಯೋ ಪೇಪರ್ ಪ್ಲಾಸ್ಟಿಕ್ ಮಾಡ್ಯಪ್ಪಾ ನೀವವು ಪ್ಲಾಸ್ಟಿಕ್ ಪೇಪರ್ ಮಾಡಿ ಮರದಿಂದ ಕಡಿದ್ರೆ ಹೆಂಗ
ಪ್ಲಾಸ್ಟಿಕ್ ಅಲ್ಲಿ ಬರಕ್ಂಗ್ ಬರುತ್ತೆ ಪೇಪರ್ ಆಗೋದು ಗಿಡದ
ಅಯ್ಯೋ ಡಿಜಿಟಲ್ ಮಾಡಿ ಡಿಜಿಟಲ್ ಇವಾಗೆಲ್ಲಾ ಡಿಜಿಟಲ್ ಆಗ್ತಿದೆ ಎಲ್ಲ
ಆದ್ರೆ ಬರುವವಾಗೆ ಡಿಜಿಟಲ್ ಮಾಡ್ಬೇಕಾ ಅದೆಲ್ಲ ಡಿಜಿಟಲ್ ಹೆಂಗ್ ಬರುತ್ತೆ ಹೋಮ್ರ್ಕ್ ಮಾಡ್ಬೇಕಾ ಡಿಜಿಟಲ್ ಮಾಡ್ಬೇಕ ಹ
ಹ ಫೋನ್ ಫೋನ್ ಕೊಡ್ ಕೈಯಲ್ಲಿ ಆಯ್ತು ಎಲ್ಲರಿೂ ಒಂದು ಫೋನ್ ಕೊಟ್ಟು ಡಿಜಿಟಲ್ ಮಾಡ ಯಾಕೆ
ಬುಕ್ದ್ರೆ ನೆಟ್ಗ ಆಗಲ್ಲ ಅಂತರ ಇಲ್ಲಿ ಫೋನ್ ಕೊಟ್ರೆ ನೆಟ್ ಮಾಡ್ತಾರ ಡಿಜಿಟಲ್ ಡಿಜಿಟಲ್ ಅಡೆ ಎಲ್ಲ
ಹೌದಾ ಹ್ಮ್ ಏನೇ ಇಲ್ಪ ಬಿಟಾಕು ಆರಾಮಿದ ತಾನ
ಹಾ ಅದೇ ವಿಧ
ಹ್ಮ್ ಏನ್ ಮಾಡ್ತೇವ ಮಲ್ಗೊಂಡಿದ್ಯಾಯಾ
ಎಲ್ಲಾ ಸುಮ್ನೆ ಕುತಿದೆನೆ
ಹ ಮತ್ತೆ ಆತ
ಹ್ಮ್
ಹೌೋಗ ಅಷ್ಟಲ್ಲಿ ಯಾವಗಾ ಹೋಗ್ತಯ
ಹಾಸ್ಟಲ್ಗೆ ಹಸ್ಟಲ್ಗೆ ಆದೆ ಟ್ವೆಂಟಿ ಫೋರ್ ಓದರೆೆ ಹೋಗ್ಥಿನಿ
ಟ್ವೆಂಟಿ ಫೋರ್ ಹೋಗ್ತಯಾ
ಹ್ಮ್
ಮತ್ತೆ ಇಲ್ಲಿ ಹಬ್ಬ ಇದೆ ಟ್ವೆಂಟಿ ಫೋರ್ ಊರ ಅಲ್ಲಿ
ಟ್ವೆಂಟಿ ಫೋರ್ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ನೋಡ್ಬೇಕು ಹ ಎಕ್ಸಾಮ್ಗೆ ಹೋಗ ಸ ಆಕಡೆ ಆ ಕಡೆಯಿಂದ ಆಕಡೆ ಇರ್ಬೇಕು
ಏನ್ ಕೊಡೋ ತುಂಬಾ ಇದಾಗಿದೆ ಮಳೆ ಬರೋ ಚಾನ್ಸ್ ಇದೆ ಮಳೆ
ಹೌದಾ ಮತ್ತ ಚರ್ ಚರ್ ಇಡ್ಲಾ ಆಮೇಲೆೇ ಬಾದ್ರು
ಇಲ್ಲ ಗೋರು ಸುಮ್ಮ್ನೆಂದ
ಹೌದಾ
ಇಲ್ಲಲ್ಲ ಈ ತರ ಗಾಳಿ ಬಿಟ್ಟಿದ್ರೆ ಯಾವ ಮಳೆ ಬರ್ತೆೆ
ಅದೇ ಬೀಜ ಇರ್ಕೊಂಡ ದೋಳಿ ಬಿಟ್ರೆ ಮಳೆ ಬರಲ್ಲ
ಹ ಇಲ್ಲ ಮಳೆ ಬರಲ್ ಗುರು ಯಾವ ಮಳೆ ಬರುತ್ತೆ
ಹ
ಮಳೆನೆ ಮೇಲೆ ಸುಮ್ನೆ ಹೇಳ್ತಿದ್ರ ಹಾಮಾನ ಇಲಾಖೆದವರು ಫೋನ್ ಹಚ್ಚಾರ ಮಾಡ ನ ಇವಾಗ ಬರುತ್ತೆ ನಾಳಾಗ ಬರುತ್ತ ಅಂತ ಹೇಳ್ತಿದಾರ
ನಮ್ಗೆ ಅವಮಾನ ಮಾಡ್ತಾ ಇದಾರೆ
ಹಾ ಈ ಮಾತ್ ಮಾತ್ರ ನಿಜ ನೋಡ
ಬರೀ ಯಾವಾಗ ಬರುತ್ತೆಾಗ ಬರುತ್ತೆ ಇಪ್ಪತ್ತು ಬರುತ್ತೆ ಜೂನ್ ಇಪ್ಪತ್ನ ಬರುತ್ತೆ ಅಂತಸ್ದು ಜೂನ್ ಇಪ್ಪತ್ತೆರಡ ನ ಆಯ್ತ್ ತಿರ್ಗಿ
ಹ್ಮ್
ಈತರ ಆಶ್ವಾಸನೆ ಕೊಟ್ರೆ ಹೆಂಗ್ ನಮಗೆ ಬರತ್ತ ಮಾತ್ರ ಬರಲ್ಲ ಬರಿ ಇದ್ದೆ ಆಯ್ತು ಬಿಡೊ
ಬಟ್ ಏನ್ ಮಾಡದಾಗಲ್ಲ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು ಅವ್ರಿಗೆ ಪಾಪ ಅವರ ಏನ್ ಮಾಡನ್ಿ
ಕೆಲವೊಂದು ಕರಣ ಕರಣ ಕೆಲವೊಂದು ರಿಫ್ಲೆಕ್ಷನ್ಂದ ಕೆಲವ ಕಂಡ್ರೆಡ್ ದಿವಸ ಹೇಳ್ಬೋದು ಬಟ್ ಅದೇ ಎಕ್ಸೆಕ್ಟ್ ಆಗಿ ಹೇಳಕ್ ಬರಲ್ಲ
ಹೌದುು ಅಾದ್ಮೇಲೆ ಯಾವಾಗ ಬೇಕಾದೂ ಮುಗುವ
ಮನ್ಸ್ಯನ್ ಸೃಷ್ಟಿ ಅಲ್ಲ ಅದು
ಪ್ರಕೃತಿ ಸೃಷ್ಟಿ
ಹಂ ಸೋಂಗಪ್ ದೇವರಸೃಷ್ಟಿ
ದೇವರಲ್ಲಪ್ಪ ಪ್ರಕೃತಿ ನಿಯಮ ಅದೆಲ್ಲ
ಅದೇ ದೇವ್ರಂದ್ರೆ ದೇವ್ರಂದ್ರೆ ಪ್ರಕೃತಿ ಅಂತರ್ಥ ನಮ ಪ್ರಕಾರ.
ನಿಮ ಪ್ರಕಾರ ಅದಾ? ನಮ್ಮ ಪ್ರಕಾರದ ಪ್ರಕೃತಿ
ಹೌದನಾ.
ಹ್ಮ್ ಮತ್ತೆ?
ಮತ್ತೇಗಿಲಪ್ಪಾ ನಾವ ಅದು. ಏನ್ ಎಲ್ಲ ಕಣೋ ನೀನ್ ಹೇಳ ಬೇಕು ಮತ್ತ ಏನ ಸಮಾಚಾರ.
ಹ ಹ್ಮ್ ಆಯ್ತ್ ಕಣೋ ನಿಂದು.
ನಂದು ಆಯ್ತ ಕಣೋ.
ನಂದು ಆಗಿದ್ದ ನೋಡ ಊಟ.
ಏನ್ ಸ್ಪೆಷಲ್ ಇವತ್ತು.
ಏನ್ ಮೀನ ಸಾರ್ ಮಾಡಿದ್ರು ಮನೆಯಲ್ಲಿ.
ಮೀನ ಮಿಂಚ ತಾ ಬರ್ತಾನೆ.
ಹಾ ಮೀನ ಸಾಂಬಾರು.
ಹ್.
ಹ್ಮ್ ಅದೇ ತಿಂದೆ ಬೆಳಗ್ಗೆ.
ಹ್ಮ್.
ನಿಂದು ನೀನು.
ನಾನುನ ಇದೇ ಅನ್ನ ಸಾಂಬಾರ್ ಇರ್ತದ ಅಲ್ಲಿ ಅದು ಮಾಡಿದ್ರು.
ನಿಮ್ಮ ಐಲ್ಲಿ ನೀನ್ ಮಾಡಿದ.
ಏನು ಮಾಡಿಲ್ಲ ಅನ್ನ ಸಾಂಬಾರು ಮಾಡಿದ್ರು ಅದ್ರ ಜೊತೆಗೆ, ಇದು ಮೊಟ್ಟೆ ಮೊಟ್ಟೆ ಮಾಡಿದ್ರು,
ಮಟ್ಟೆ ತಿದ್ದಯಾ.
ಹಾ ಮಟ್ಟೆ ಮೊಟ್ಟೆ ಪಲ್ಯ ಮಾಡಿದ್ರು.
ಹ್ಮ್.
ಅದು ಮತ್ತು ರೊಟ್ಟಿ ಅದೆ ಅನ್ನ ಸಾಂಬಾರ್ ಉಂಡೆ.
ಹೌದಾ.
ಏನಾದ್ರೂ ಊರಿಗ ಬಂದ್ರೆ ಸ್ಪೆಷಲೈ ಮಾಡ್ತಾರೆ ಅದಕ್ಕೆ ಬಂದಿದ್ದೀನಿ.
ಪಾಡಪ್ಪಾ ನಿಮ್ಮ ಮನಲಿ ಸ್ಪೆಷಲ್ ಮಾಡತಾರ ನಮ್ಮಲ್ಲಿ ಆ ಸ್ಪೆಷಲ್ ಇಲ್ಲ ಏನಿಲ್ಲ.
ಇಲ್ಲ ಕಣೋ ನಮ್ಮ ಅಕ್ಕವರು ನಮ್ ಅಮ್ಮವರು ನಮ್ಮ್ ಸಣ್ಣವರು ಇದ್ದಾರೆಲ್ಲ.
ಹ್ಮ.
ಯಾವಾಗಾದ್ರರು ಬಂದಾಗ ನಮ್ ತಿತಿ ಮಾಡ್ತಾರೆ.
ಹೌದಾ. ನಮ್ಮ ಮನೇಲಿ ಏನುೂ ಮಾಡಲ್ಲ. ಮತ್ತೆ ಏನ್ ಮಾಡ್ತಾರೋ ಮಲ್ಕೊತಿದಿಯಾ.
ಗೌತಮ್ ಬುದ್ಧ ನೆಚ್ಚಿನ ಶಿಕ್ಷ ಬರ್ತಾ ಇದ್ದಾನ ಊರಿಗೆ.
ಅವ್ನು ಏನ್ ಅವ್ನ್ ಬರ್ತಾನಪ್ಪಾ ಅವ್ನಿ ಇಲ್ಲಾದ್ರ ಜಾತ್ರೆ ಅವ್ರಲ್ಲಿ ಹಬ್ಬ ಹೇಗ ಆಗುತ್ತೆ.
ಅದು ಮಾತ್ರ ನಿಜ ಬಿಡಿ.
ಹ್ಮ ಬರ್ಬೇಕ ಅವ ಬಂದ್ರೇನೇ ಹಬ್ಬ ಆಗದು ಊರಲ್ಲಿ ಇಲ್ಕಂದ್ರ ಇಲ್ಲ.
ಹೌದು ಕಣೋ ಪ್ರತಿಯೊಂದುಲ್ಲಿ ಅದರಲ್ಲಿ ಇರ್ತಾನೆ ಅವನು.
ಹ ಅವನೇ ಊರ್ರಿಗೆಲ್ಲ ಮೈಕ್ ಇದಂಗ ಅವನು ಎಲ್ರುೂ ಅವನೇ ಅಲೌನ್ಸ್ ಮಾಡದಲ್ವ.
ಹ್ಮ್.
ಹ್ಮ್. ನೀವು ಇದೇ ವರ್ಷ ನಾ ಹಬ್ಬಕ್ ಬಂದಿದ್ದು ಊರಿಗೆ.
ಹಾ ಬ್ರೋ.
ನೀವು ಇದೇ ವರ್ಷ ಹಬ್ಬ ಕ ಬಂದಿದ್ದು.
ಹಾ ಇದೇ ವರ್ಷ. ಜಾಸ್ತಿ ಬರಲ್ ಕಣೋ ಊರಿಗೆ ನಾನು.
ಯಕ
ಊರಲ್ಲಲ್ಲಿ ಇಷ್ಟ ಆಗಲ್ಲ ಸುಮ್ಯ ಬಸ್ ಬರಲ್ಲ ಅಂತಾನೇ ಅದಕ್ಕೆ ಬರಲ್ಲ ಯಕಡಡೆ ದೂರದ್ರೆ ಆರಾಮ್ ಸ್ಟಡಿ ಮಾಡ್ಕೊಂತ
ಹೌದಾ ಊರ್ ಅಂದ್ರೆ ತುಂಬಾ ಇಷ್ಟ ನಂಗೆ.
ಇಗಂದ್ರೆ ತುಂಬಾ ಇಷ್ಟ ಇ ತಿಂಚಿಕ ಬೇಸರ ಆಗ್ತ ಇದೆ ಊರು ಅಂದ್ರೆ ನಮ್ಗೆ.
ಯಾಕೆ.
ಸಣ್ಣ ಕನ್ಸಗಳು ಈಡೇರುತ್ತಲ್ಲ.
ಹೌದಾ ಆಗುತ್ತ ಟೈಮ್ ಹಿಡಿತೆ ಕಣೋ ನಾವ ಇನ್ನು ನಾವ ಇನ್ನು ಚಿಕ್ಕವರ್ ಕಣೋ ನಾವು ಇನ್ನೂ.
ಚಿಕ್ಕೋರು, ಅಂತ ಚಿಕ್ಕೋರು ಅಂತ! ಅಪ್ಲಿಕೇಶನ್, ಸೆಕಂಡ್ ಇಯರ್ತ್ತ ಸೆಕಂಡ್ ಇರ್ ಸೆಕಂಡ್ ಇಯರ್, ಇಧುತನ್ಯಕ್ಕ. .... ಆರು, ತಿಂಗಳ ಬ ಕೀಷ್ಣ ನಗ್ನೇವ್ ಮಾಡ್ತ ಕಷ್ಣ ಜಾಲ್ಲಿ ಹೇಳ ಹೇಳಿದ್ದಾರೆ ಒಂದ್ ಕಲೊ ಜನ. ....
ಹ್ಮ್. ... ಹೌದಾ, ಬಿಟ್ಟಿದ್ರಲ್ಲ ಏನಾಯ್ತು ಅಗ್ನಿ, ಏನಾಯ್ತು, ಪಾಸ್ ಆಗಿದ್ಯಾ. ..
ಇಲ್ಲಬ್ರೋ, ರಿಸಲ್ಟ್ ಆಗಬಡ್ತಾರ! ಅಂತ ಗೊತ್ತಲ, ಅದು ಡೈರೆಕ್ಟ್ ಯಾವಾಗಾದ್ರು! ಬಿಟ್ರ ಅಂತ, ಚೆಕ್ ಅಪ್ಲಿಕೇಶನ್, ನೋಡುಬೇಕು. ..
.. ಬಿಟ್ಟು ಇದಾರ, ಮತ್ತೆ, ಎಷ್ಟು ಮತ್ತೇನ್, ಮಾಡುತ್ತಾರಾ. ..
ಅಗ್ನಿಯಾವಾರು, ಬಿಟ್ರಾ. ..
ಬಿಟ್ಟು ಇರ್ತೀರಿ, ಎಲ್ಲಾ ಲಿಸ್ಟ್, ಆಯ್ತು, ಮುಗಿದು, ಓಗುತ್ತಾವ. ..
ಹ.
ನಿಜ. ..
ಇಲ್ಲ, ಕಣ ನಾನು, ಅಧನಾ, ನೋಡಿಲ್ಲ. ..
ಬಿಟ್ಟಿದಾರೆ, ಕಣೋ ನೋಡೋ. ..
ಹೌದಾ. ..
ಹ್ಮ್. ..
ನೋಡ್ತಿನಿ, ನೋಡ್ತಿನಿ, ನೀನೇ ನೋಡಿಲ್ಲ. ..
ನಾನು, ನೋಡ್ಬೇಕಾ? .. ಹೇಗಿದ್ದೀಯಾ, ನಿಂದು. ..
ಇಲ್ಲ, ಕಣ ಡೌಟ್! ನಾನು, ನೋಡಿಲ್ಲಾ ಅಂದ ನೋಡಿದ್ರೆ ಗೊತ್ತಾಗತ್ತೆ? ..
ಹೌದಾ. .. ನೋಡು, ಏನು, ಬಿಟ್ಟಿದಾ ಬಿಟ್ಟಿದಾರೆ, ಅಂತ ಅವ ಮೊನೇನ್ ಹೇಳ್ತಿದ್ರು? ..
ಎ, ಜಿಡಿ, ಬಿಟ್ಟಿರ್ಬೋದು! ಅಗ್ನಿ ಅವರಿಗೆ, ಬಿಟ್ಟಿಲ್ಲ, ಅನಿಸುತ್ತೆ? ..
ಬಿಟ್ಟಿದಿದ್ದಾರೆ, ಕಣ್ಣೋ, ಅದು ..
ಇಷ್ಟು, ಬೇಗ ಬಿಡ್ತಾರ ಜಿಡಿನಾ. ..
ಹೂ, ಬೇಗನೆ. .. ಬೆಳಗನೇ, ಬಿಡ್ತಾರೆ, ಅದು. ..
ಬರುತ್ತೆ, ಅಂದ್ರೆ, ಗೊತ್ತಾಗುತ್ತೆ! ಆಮೇಲೆ, ಏನೂ? ..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
ನಮ್, ಗೆಳೆಯ, ಫೋನ್ ಹಚ್ಚಿಲ್ಲ, ಬಿಡು ಅಂತಂದ್ರ, ಬಿಟ್ಟಿಲ್ಲ ಅನಿಸುತ್ತೆ, ಬಟ್ಟು, ಪ್ಹೊನ್ಯಾಚಿ, ಗೊತ್ತಾಗುತ್ತೆ. ..
ನಾನು, ಕೇಳುತ್ತೀನಿ, ವಿಚಾರಸು. ..
ಏ, ನೀನಾ, ಪಿಯೂ, ಅಂತ, ಕೇಳುತ್ತೀನಿ. ..
ಹ್ಮ್, ವಿಚಾರಸು, ನೀನು ನಾನು, ವಿಚಾರಿಸುತ್ತಿನಿ. ..
ನಮ್ಮ, ಹಾಸ್ಟೆಲಲ್ಲಿ, ನೀರಿಲ್ಲ, ಪ್ಯಾನ್ ಇಲ್ಲ. .
ಊಟ, ಆಗ್ತಿದಾರ, ಊಟ ಇದೆ ತಾನೆ ಊಟ. ..
ಹಾ, ಊಟ, ಇದೇ ಕನ, ಊಟ ಇದ್ರು, ಇಲ್ಲಧಂಗೆ. ...
ಯಾಕು, ಹೇಳು. .. ಬರೀ, ಯಾವಾಗ್ ನೋಡುದು, ನಿಮ್ ಹಾಸ್ಟೆಲ್, ಇದೆ, ಗೋಳು, ನಿಮ್ದ, ಹಾಸ್ಟೆಲ್ಧು. ..
ಏನು ಮಾಡಕ್ಕಾಗಲ್ಲ, ನೋಡಣ, ಪಪನೋ ದೊಡಿಪಾರಂ. ..
ಹ್ಮ್. .. ಇಲ್ಲ, ಯಾವಾಗ್ ನೋಡಿದ್ರು, ಬಾರಿ, ಇದೇ, ಹೇಳುತೀಧಿಯ, ಊಟ. ..
ಮದೆವೆ, ಅದೇ, ಕಡೆ, ಅದೇ, ಹೋಗುತ್ತಾನೆ, ಅಂತೇ? ..
ಸರಿ, ಮಗ ಒಂದ್ ಕಾಲ್ ಬರ್ತದೆ, ಆಮೇಲೆ, ಕಾಲ್ ಮಾಡುಲ್ಲ. ..
ಹೌದಾ. ..
ಹ್ಮ. ..
ಹಾ, ಸರಿ, ಮಗ. ..